ಏಳ ಓ ಅಭಿ ಹಲೋ ಪ್ರೊಸೆಸಿಂಗ್ ಬಿದ್ದು ಎಷ್ಟ ದಿನ ಪ್ರೊಸೆಸಿಂಗ್ ಬಿದ್ದು ಎಷ್ಟ ದಿನಕ್ ಬರ್ತಾವ ಹೇಳು
ಅದಿನಗ ದ ಸ ಒಳಾಗ
ಹದ್ನಾಕ ದಿವಸ ಹೊಳಗ್
ಹ್ಮ್ ನಮ್ಗ್ಗೆ ಎಷ್ಟ್ ನಾಲ್ಕು ದಿವಸ ಬಿ ಧವ್
ಏನ್ಲ ನೀನ್ತ್ರ ಮತ್ತ ಮೊದ್ಲ ಎಂಟನೂರ್ ಇವಾಗ ಸಾವಿರ
ನೀವು ಮಾಡಿದಪ್ಪ ನಾ ಮೂವ ಮೊವತ್ ತಾಸ್ ಕಂಪ್ಲೀಟ್ ಮಾಡಿ ಇನ್ನೊಂದ ಐಟ್ ಮಾಡಾಗೈತಿ ವಾಬ್ದಲ್
ಮೂವತ್ ಮಾಡಿದ್ಮೇಲೆ ಹಂಗೆ ಕಂಟಿನ್ಯೂ ಮಾಡ್ಬೇಕಕ್ಲ ಬರ್ಲ್ಲ ಕಷ್ಟ ಕೊಡಲ್ಲ ಮೂವತ್ತ ಕೊ
ಇನ ಕೊಟ್ಟಿಲ್ಲ ರಾಮ್ಯಾಗ ಹೇಳಿವಿ ರಾಮ್ಯಾಗ ಹೇಳ ನೀವತ್ತ ಮಾಡಸಪ್ಪ ಮುಂದಿಂತ ಅಂತ ಹೇಳಿನಿ ನ ಒಂದ್ ಐದ್ ಜನ ನಂಬರ್ ಕುಟ್ಟ ನ ಅಮ್ದ ಆಕ ನಮ ದೋಸ್ತ ಹೇಳಲ್ಲ ಕುುಟ್ಟಿನ ಹಾಕಂತ ನೀವು ತಾಸ್ ಕೊಡ ಅಂತ ಹೇಳಿದಿ ಮಾಡ್ತಾಣ
ಅವನ್ ಮಸ್ತ್ ನೋಡ್ಲ ರಾಮನಂದ
ಎಷ್ಟು ಎಷ್ಟು ವರ್ಷದ ಆಗಡೆ ಮುಂಚೆ
ಹದ್ನೈದ್ ನೂರ್ ಬಂದವ್ರೆ ಸುಮ್ನೆ ಬಿಟ್ಟಿಗೆ ಮೆಸೇಜ್ ಮಾಡ್ತಾನ ಅಷ್ಟೇ
ಆ
ಅವ್ ಆಡಳ ಕೇಳದು
ಹಾ
ಅದ್ ಮಾಡದಕ್ಕ ಹದ್ನೈದನೂರು ಬಂದ ಅವನಿ
ಮ್ಮ ನಮ್ಮದ್ ಮಾಡಸ್ಬೇಕು
ಅದ ನಿನಗ ಹೆಂಗ್ ಬಂದದ್ ಅಂತ ಹಂದ್ಯಾ
ಹಾ
ನಾನು ವಾದಸ ಮೊದ್ಲಾಯಸ ನೀನಲ್ಲೇ ಅದಕ್ಕೆ ಅವಾಗ
ಹಾ ಹಳೆ ಅಡದಲ್ಲ ಒಂದ ಅದಕ್ಕೆ
ಹ್ಮ ರೊಕ್ಕಾನ ರೊಕ್ಕ್ಕ ನ ಮಾಡಲ್ಲ ಮಗ ನೀ ಕದ
ಹ್ಮ ಅವನ್ ಮಾಡ್ಸಮ್ಮ ಮದ ಹೇಳಕ ಹೇಳಿ ನನ್ ಮುಂದಂದ ಹಾಕ್ಸಪ್ಪ ಅಂತ ಹೇಳ
ಹಾ
ಏನ್ ಮನೇಲೆ ಆರಾಮದ ಅಂತಲ ಕತ್ತತಿ
ಆರಾಮ ವಾದನ ಫೋನ್ ಹಚ್ಚಿದೆ
ಹಾ ಏನಂದ
ಬರ್ತ್ ನಾಳಗ ಅಂತಂದನ ಮೆಡಿಕಲ್ ಕೇಳದ್ ನಂಬುದ ಮೆಡಿಕಲ್ಕ್ಕ
ಹೋದ್ರಪ್ಪಾ ಅಂದ್ರೆ ತಿಲ್ದಿರದಿಂದ
ಏನ್ ಕಾಲಲ್ಲ ನಮ್ ನಿಮ್ಮ್ ಶಣರ ಇದಿದ್ದವು ನಾವ್ ಹಿಂಗಗೆ ಇ ಮೆಡಿಕಲ್ ಕೇಳಕ್ ಕುಂತೀವಿ ಮೇಡಿಕಲ್ ಕೆಳ ಹೋಗ್ಬೇಕು
ಹ್ಮ್
ಅವ್ನಾ ಮೊದಲೇ ಅಂತ ಅಲ್ಲ್ಲ ನಾವ್ ಕೇಳ್ಬಾರಡ ಅವನೇ ಫೋನ್ ಹಚ್ಬೇಕಂತ
ದೊಡ್ಡ ಹುಚ್ಚ ಅವ ಹೌದು ಅವನೇನ್ ಕೇಳ್ತತಿವಿ ಹೋದರೆನ್ ದ್ ಅಂತೇಳ ಹೋದ್ ಕಡೆ ತಿಮಾ ಕಡಿಸಸ್ಬಡೋಣ
ನಾನ ಒಬ್ಬ ಒಂದ್ ಸ್ಥಲಕ್ಕೆಂಗ ಮಾಡಕ್ಂತದ್ನಾ
ನಾ ಇ ನಾನ್ ಮೆಡಿಕಲ್ ಕೇಳ್ತೀನಿ ಕೇಳಿದಾರ
ಯಾವ್ದಕ್ಕ
ಬ್ಯಾರೆ
ಹ್ಮ್ ಹ್ಮ್ ಯಾಡ್ರಲ್ಲೇ ಮತ್ತೆ ಸುಮಮ್ಮನೆ ಏನಲ್ಲ್ ಸುಮ್ನೆ ಆಸ್ಟ್ ಲಿಸ್ಟ್ ಯಾವಾಗ್ ಬಿಡ್ತಾರಾ
ಹ್ಮ ಹಾ ಲಿಸ್ಟ್ ಮಾಡದ ಅದ ಆಗಲ್ಲ ಸುಮ್ನೆ ಹಾಕಿದಂಗದ ಯ ಹಾ ಒಳೆಲ್ ಪೀಳಲ್ ಆಗ್ಬೇಕು ಇಲ್ಲಿ ನಯಮಾರ್ ರಸೆಲ್ ರೆಡ್ಯಾ ಕ್ಟರ್ಸ್ ಮ್ಯಾಲ ಈ ಟೈಮ ಮಲ್ಕೊಂಡ್ರ ಈ ಕಾಣಬೇಕು ಮುಗ ಮುಲ ಕಾಣುತ್ತ ಮಾತ ಕಾಣ ನ ಮಾಳೆ ಇನ್ನೊಳೆ ಹಾರಕೆ ಮಾಡಿ ಕ ಕ ಬರಬ ಕೊಡೋದಿಲ್ಲ ಕೊಡುತ್ತೀವಾಗ ಯಾರು ಬ ಹಲೋ
ಲೆ ಹಲೋ ನಾವ್ ಮಾತಾಡ್ರ ನಮಗ್ ಬರ್ತವ ಇಲ್ಲಲ್ಲ ಫೋನ್ ಹಾಕಿದ್ರ ಎಷ್ಟ ಬರ್ತ
ಅ ಬರ್ತಾವ ಮಾತ್ ನಾ ಮಾತಾಡ ಹಚ್ಚರ್ ಬರ್ತಾವ ಫೋನ್ ಹಚ್ಚಿದರ್ ಬರ್ತಾವ
ಈಗ ನೀ ಹಚ್ ಹಚ್ಚಿ ನೋಡ ಅವು ಬರ್ತಾವ ಇಲ್ಲ ಅಂತ ಹ ಹಾ ಹೌದಾ ನಮ್ಮ್ ಅಣ್ಣ ಅಚ್ಚದಲ್ಲ ಕಡೆ ಉಳ್ಳಾಕ ಹೋಗಮ ಅಂತ ಹೇಳದ ಸುಳು ಸುಳ್ಳು ಹೇಳಿ ಗಪ್ ಕುಂತಿನಿ.
ಹೋಗ್ನ ಆಣ ಅಂತೇಳನಿ ಗಪ್ಪ ಅಗ್ಯಾನ ಮನೆಗೆ.
ಅಭಿ ಬಂದನಿಲ್ಲ ಅಭಿ ಮಗ ಅಲಿಪುರ್ದಾಗ ಇದ್ದಾನಂತ ಯಾಡ ಅವಗಿದ್ದೆ ಅಳಿಪುರದಾಗ ಇದ್ದ ಅವ.
ಗಾಡಿ ಪೆಟ್ರೋಲ್ ಕಲಾಸ ಇತ ಅಂತ ನನ್ ಗಾಡಿನ ಇದ್ದಿದಿಲ್ಲ ಮತ್ತ ಮತ್ತೆ ಯಾರಿಗೆ ಫೋನ ಅಚ್ಚಿಂದವ ನಾನು
ನೋಡ್
ರ ರಮ್ಯಾ ಪಾಸ್ ರಮ್ಯಾ ಕೊಟ್ಟನ್ ಪಾಸ್ ಅವ್ನಿಗೆ.
ಯಾರಿಗೆ.
ಹಲೋ
ಏ ಕೊಡಬೇಡ ಅನ್ಲೇ ಯವ ನೋಡ್ಗೀಸಿ ಮತ್ತೆ ಇಡದನಾವ.
ಪೋಟೋ ಗಿಟ ತಕ್ಕಂದಿನ.
ಏ ಇಲ್ಲ ಪೋಟೋ ತಕ್ಕಂಡಿಲ್ಲ ಹ ನೋಡಿರ್ತಾನ ಮತ್ತೆ ಒಬ್ಬಾಗ ಹೇಳಕ್ ಬರ್ಲಾ ಸುಮನೆ ಯಾಕಂತ ರಿಸ್ಕ್.
ಚಟ್ ಹೆಂಗ್ ಮಾಡಿದ ಕೂನ್ ಹಿಡದ ನೋಡ ಪಾಸ್ ಹಂಗ ಆತದ.
ಹ ಕರೆ ಹೆಳಕ್ ಬರ್ಲ.
ಹ ಆ ಮಗ ಕುನ್ ಇಡದ್ದ ನೋಡ್ ನೀನ್ ಫಾಸ್ ಅವ್ನಿಗೆ ಯಾಕ ಕೊಟ್ಟಿ ಅದು ಅಂತ.
ಹಾ ಕಂದ ಫೋಟೋ ತಕ್ಕಂಡಿದ್ದ ಮಗ.
ಹ್ಹಾ.
ನಿನ್ನೆ ಮಾತು ಅಡಕಟ್ಟಿದ್ದೆ ಮಗ.
ನೋಡಿದ್ ಅನು.
ಹಾ ನಿನ್ ಏನ್ ಮೊನ್ನೆ ಮೊನ್ನೆ ಇರ್ಬೇಕ.
ಹ್ಹಾ.
ನಿನ್ನೆ ನು ಮೊನ್ನೆ ಇ ನೋಡಿದ ಮಗ ಒಂದ್ ನೋಡಿದ ಕೊಟ್ಟ ಮತ್ತೆ ವಾಪಸ್ ತಾನೇ.
ಲಾಸ್ಟ್ ಡೇಟ್ ಇತ್ತೇನ.
ಹಾ ಲಾಸ್ಟ್ ಡೇಟ್ ಇತ್ತು ನಿನ್ನೆ ಇತ್ತು ಲಾಸ್ಟ್ ಡೇಟ್.
ಹಾ ಹ್ಮ್ ಅಪ್ಲಿಕೇಶನ್ ಹಾಕ್ಯಾರ ಯಾರನು ನಿಮ್ಮ ಊರೂರು.
ಏನು ಹಾಕಿಲ್ಲ ಯಾವ ಆಯ್ಕಿಲ್ಲ ಮುಗಿತ ಅಕಡೆ. ನಿಮ್ಮ ಊರ್ ಆಕ್ಯಾವನ್ ಯವನ.
ಯವು ಆಯ್ಕಿಲ ನೋಡ್ ನಮ್ಮೂರು ನಾವ್ ಆಗ ಕೊಡ್ಸಿಲ್ಲ ಮಕ್ಳ.
ಯಾಕ.
ಬ್ಯಾಡ ಅಂತ ಅಂದೀವು ನಾವು.
ಎದುಕ್ಕ.
ನಮಗ್ ತೊಂದ್ರೆ ಕೊಡ್ತವ ಮುಂದ.
ಹಾ ಹಾ ಅದನ್ನು ಕರೆ ಆದ.
ಹಾಕ್ಸ್ಬೇಕು ಎಲ್ಲ ಚಂದ ಇರ್ತ.
ಹ್ಮ
ಆಮೇಲೆ ನಮ್ಗೆ ಕಾಂಪಿಟೇಷನ್ ಕೊಡ್ತವಲ್ಲಿ ಊರಾಗ.
ಹಾ ಅದನ್ನ ಕರೆ ಆದ.
ಅದಕಲ್ಲಂತ ಪುರ. ಟೆಂತ್ ಹುಡುಗರೇ ಕೇಳೋವ ನೋಡ ಒಂದು ಆರ್ ಏಳ್ ಮ್ಯಾಲ್ ಕೇಳವು.
ಏನಂದ್ರಿ.
ಹಣ ನಾವನ್ ಹಾಕ್ತೀವಿ ಅಣ್ಣ ಹೆಂಗ ಏನಂತಂದ್ರ ತಮ್ಮ ಸರಿ ಇಲ್ಲ ಕೋರ್ಸ್ ಅದು ಇದು ಏನ್ ಸುಳ್ಳಂದ ಸೋಗಡೊಂದ ಹೇಳಿವಿ.
ಹಾ ಹೇಳ್ಬೇಕ ಕೆಲ್ಸ ಹಸ್ತಾರ್ ನೋಡ್ರಿ ಜಗ್ಯ.
ಅವ್ರ ಆದ್ರನ ಈ ಕಡೆ ಈ ಸೈಡ್ ಆತ.
ಇಲ್ಲೆ ನಮ್ಮ ನಮ್ಮ ನಮ್ಮ ನಮ್ಮ ಓಣಿ ಓಣ್ಯಾಗಿದ್ದುವು ಹಾಕ್ಸ್ಬೇಕತ್ ನಡಿ ನಮ್ ಆಯ್ತು ಉಸ್ಣ ಏನ್ ಮಾಡ್ಯ ಹೊತ್ತನಾ? ಸೆಕೆಂಡ್ ಪಿಯುಸಿ ಓದಿಲ್ಲ ಓದಿಕೇಸಿಂದ್ ಎಕ್ಸಾಮ್ ಟೈಮಿ ಹೋಗಿಲ್ಲ ಎಕ್ಸಾಮ್ ಬರಿಯಕ್
ಯಾವ್
ಯದ್ಕೇನ್ ಈ ಮನಸ್ಸಿಗ ದೆ ಮುಟ್ಟದ ಇವಾಗ ಏನ ಏನೊ ಮಾಡ್ ನ ಬಿಟ್ಟದ ಮನೆಗೆ ಇದ್ರ ಪಾಪ ಎದುರು ಪಡುವ
ನಮ್ಕ ಅವರು ಸಾಕ್
ಬ್ಯಾಡವಾ ಹ ಏನ್ ಬಕರೆ ಮಾಡಟ ಹಸ್ತಾನ್ ಹಸ್ತಾನಂತ ಎಂದೂ ಹಾಸ್ತ್ ಹಸ್ತಾ ಹಾ ಹಾಕ್ಸ್ ನಲವತ್ ಮೂರ್ ಲೇಟ್ ಮಾಡ್ಕ್ರೆ ಆತ್ನೇ ಲಾಸು
ನಲ್ವತ್ತ್ ಮೂರ ಅದನು
ಹ್ಮ್ ಹತ್ತನೇ ಕ್ಲಾಸ್ ಬರ್ಲಂದ್ ಸರ್ ಕೇಳಿದ್ರೆ ಬರ್ಲಂದ ಹಾಕ್ಸ್ ಬೇಡ ಸುಮನೆ ವೇಸ್ಟ್ ಆತಂತ. ಬಟ್ಟುವ ಕಡೆ ಸುಮನೆ ಯಕಾ ಅಂತೊ
ನಲವತ್ ಮೂರು ಇದ್ದಾರಂಗಾಯಲ್ಲ
ಅಲ್ಲಾ ಸೆಕಂಡ್ ಪಿ ಯು ಸಿ ಎಕ್ಸಾಮ್ ಟೈಮಿಂಗ್ ಎಕ್ಸಾಮಿಗ್ ಹೋಗಿಲ್ಲ ಅಂದ್ರೆ ಎಷ್ಟುಂತ ಇರ್ಬೇಕು ಏನ್ ಮಾಡ್ ಏನಿಲ್ಲ ಒಂದು ನೀವಂಗೊ
ಹ್ಮ್
ಸರ್ ಏನ್ ಮಾಡಿರ ಏನ್ ಏನ್ ಮಾಡಿದ್ರನ್ ಅವ್ರು ಏನ್ ಮಾಡ್ತಾರಪ್ಪ ಎಕ್ಸಾಮ್ ಬರಿಸೋಕ್ ಕೊಡ್ಸೋದ ಏನು ಮಾಡಿ ನನು ಇನ್ ಹೇಳ್ಬೇಕು ಸುಮ್
ಕೂಡಸ್ತಾ
ಎದಕನಪಾ ಮನೆಗಿದ್ರಾವ ಯಾವ ಒತುವಿಲ್ಲ.
ಹಾ
ಹ್ಮ್ ಮನ್ಯಾಗ ಫುಲ್ ಬರೊವರಾರು ಅವರು ಇಂತ ಇಂಥ ಮಾಡಗ ಕೋತ ಮಾನ್ಯ ಕೂತ್ ನೋಡಿ ಇವಾಗ ಏನಲ್ಲ
ಕೆಲ್ಸಕ್ ವಲ್ಲ
ಹಾ ಆಡು ಆಡು ಕಾಯತಾನ ಅದ ಕಾಯತನ ಅಂತ ತ ಅಂದ ಅಂತಾನ ಮನಿ
ಏನ
ಈ ಆಡ್ ಕೈಐತ್ನ ಒಂದ್ ವರ್ಷ ಆ ಮತ್ತ್ ಸೆಕಂಡ್ ಪೀಸ್ ಹಚ್ಚತನ ಅಂತ ತ್ ಮೆತ್ ಕೈ ಇವಾಗ
ಅವರ್ ಯಾರಲ್ಲೆ
ಏನ್ ಹೇಳ್ಬೇಕು ಇಂತ ಸುಳೆ ಮಕ್ಳು ಹುಚ್ ಮಾಡ್ತಾ
ಹ ಹೋಗ್ಬೇಕ್ಲ ಕಾಲೇಜ್
ಏನ್ ನಮಗ ಹೋಯ್ತಿಲ್ಲ ಅ ಅ ನಮಗೆ ಗೊತ್ತಿಲ್ಲ ಒಂದ್ ಒಂದು ಮೂರ್ ಪೇಪರ್ ಬಿಟ್ಟಾನ ಆಮೇಲೆ ಗೊತ್ತಾಗದೆ
ಮೂರ್ ಪೇಪರ್ ಬರ್ದನಾನ
ಬುಟ್ಟನಾ ಬರ್ಯದ್ ಬರ್ದಾ ಮೂರ್ ನಾಲ್ಕ್ನ ಪೇಪರ್ ಗೊತ್ತಾಗದ ಬಕ್ ಎಕ್ಸಾಮಗೆ ಹೋಗ ಹೋಗಲಲ್ಲ ಅಂತ ಅಂದ್ರೆ ಅವಾಗ ಹೇಳ್ಯಾನ್. ಇಲ್ಲ ಒಂದನ್ ಬಾರಲ್ಲ ಆಮೇಲೆ ಏನ್ ಏನೊಂತರ ಅಂತಾನೆ ಮಾಡಿನಿ ಆಮೇಲೆ ಇನ್ನೊಂದ್ ಚಾನ್ಸ್ ಬರ್ತಲ್ಲ ಅ ಬರಿತ ಅಂತ ಹೇಳ್ತಾನ್ ಆಮೇಲೆ ಅಂದೆ ಮಗ ನಾನು
ಹ್ಮ್
ಏ ಒಂದ್ ಪೇಪರ್ ಪೇಪರ್ ಬರ್ದ ಇಷ್ಟ ಫೇಲ್ ಆದ್ರೆ ಬೇರೆ ಕುಡ್ಸ್ತಾರಪ್ಪ ಚಾನ್ಸ್ ಇಲ್ಲಾಂದ್ರೆ ಬರ್ಲಾರ್ದ ಹೆಂಗ ಕುಡಸ್ತಾರೆ ನಾ
ಹಾ
ಆಮೇನ್ ತೆಳಿವಾಡ್ಕಂತಾರ ಮ್
ವರಸ ವಂಗಿದ್ರನ
ಪೇಪರ್ ಮೂ ಒಂದ್ ಅಕ್ಷರ ಇರ್ಲ್ಲಾರ ಆರ್ ಪೇಪರ್ ಲ ಒಂದ್ ಅಕ್ಷರ ಬರ್ಲಾಳರ ಹಂಗ ಕೂಡ್ಸ್ತಾರಲ್ಲ ಕೂಡ್ಸಲ್ಲ ಹೆ
ಇನ್ನೊಂದ್ ಸರಿ ಕಟ್ಲಾಕ್ ಬರ್ಸಲ್ಲ
ಕಟ್ಟಕ್ ಬಾರ್ದಾ ಕಟ್ಟಿದ್ರ ಮತ್ತೆ ಇನ್ನೊಂದು ವರ್ಷ ಕೊಡ್ಬೇಕಲ್ಲಪ್ಪ ಅವ್ರುಗೂಡ ಬರೀ ಬಕತಾ ಇವ್ರು ಕೂಡ ಬರಲ್ಲ ಇವಾಗ ಸಫೇದಾರ್ ಸಫೇಲಾದಾರ್ ಕೂಡ ಬರಲ್ಲ ಇ ಇದೊಂದ್ರ ಕುಂತಗೀಸ ಅವ್ರು ಕೂಡ ಬರಬೇಕ
ಹ ಮತ್
ಅವರಾ ಗುಡಕ್ ಬರ್ಲದ
ಹ್ಮ್ ಮಸ್ತ ಹಾ ಆ ಆಯ್ಕೆ ನೀನು ಒಂದೇ ಸಾರಿ ಬಂದ್ರನು
ಹ ಇಲ್ಲ ಹಾ ಆಯ್ಗ ಒಂದ್ ಸರಿ ಬಂದಿಂದಇಲ್ಲ ಲ್ಲ ಅವ್ರ ಬಸ್ಸಿಗೆ ಬಂದ್ವಿ ಹಡಗಿ ರ ಬಸ್ಸಿಗೆ
ಅವರೂರು ಬಸೇನಾ
ಹ್ಮ ಸರಿ ನನ್ ಆಮೇಲ್ ಮಾಡ್ತೇನ್ ತಗೋ ಹದ
ಆಯ್ತಾಯ್ತು
ಹಾ